ಹಲೋ ಆಂಟಿ ಆರಾಮ ಆದಿಯ ಹ್ಮ್ ನಾನ ಆರಾಮರಿನೇ ಆಯ್ತು ನೋಡಿ ನಿಂದು
ಒಂದು ಇನ್ನ ಮಾಡ್ಬೇಕು ಹ ಹೌದಾ
ಅಡ್ಬೇಕ ಹ್ಮ್ ಮತ್ತೇ ಆಡಕ್ಂತಿದ್ರಿ
ಕಾಲೇಜಗೆ ಹೊದೆನ
ಕಾಲೇಜಿಗೆ ಹೋಗಿ ಬಂದೆ ನೀವು
ಹ ಹ ಅವು ಹೋಗ್ ಬಂದೆ
ಹೌದಾ
ಹಾ
ಹ್ಮ್ ಮತ್ತೆ
ಮತ್ತೆ
ಹ
ಹ ಕ
ಏನ್ ಮಾಡಕ್ ಕೊಟ್ಟಿದೀರಿ
ಹ್ಮ್ ಸೆಕೆಂಡ್ ಹ್ಯಾಂಡ್
ಹ್ಮ್ ಸೆಕೆಂಡ್ ಹ್ಯಾಂಡ್ ಕೇಳಿದ್ನಲ್ಲ ನಾನು ಅದೇ ಸೆಕೆಂಡ್ ಹ್ಯಾಂಡ್
ಒಂದ್ ನಾಕ್ ಅಂಗಡಿ ಬಿಟ್ಟು ಹ
ಹ್ಮ್ ಹಲೋ ಅದ ಏನ್ ಮಾಡ ಕೂತಿದ್ದೆ ನೀವು
ನಾವ್ ಇಲ್ಲೆ ಅಂಗಡಿ ಒಳಗಿದೀವಿ ಹಾ
ಹ್ಮ್ ಮತ್ತೆ ಏನು ಸಮಾಚಾರ ಮಳೆ ಆಯ್ತಾ ನಿಮ್ ಕಡೆ ಅಲ್ಲಿ.
ಹಾ ಮಳಿ ಆತ್ ನೊ
ಮಳೆ ಆತಾ ಇಲ್ಲಿ ಮಳೆ ಫುಲ್ ಜೋರ್ ಐತಪ್ಪ.
ನಾದ್ರ
ಹ್ಮ್ ಇನ್ನ ಅದ್ರೂ ಫುಲ್ ಜೋರ್ ಮಳೆ ಇದೆ.
ಇನ್ನ ಫುಲ್ ಜೋರ ಆಯ್
ಹ್ಮ್ ಪುಲ್ಲು ಜೋರು. ಹೊರಗ್ ಕಾಲ್ ಇಡಕ್ಆಗ್ಲ ಅದೇನದು ಇದು. ಅದ್ ಯಾವ್ದೋ ಮಳಿ ಅಂತಾರಲ್ಲಪ್ಪಾ ಅಲ್ಲ ಯಾವ್ ಕಲ್ ಬೀಳ್ತಾವಲ್ ಮಳೆಯಿಂದ. ಹಾ ಅನೆಕಲ್ ಬಿಳಕತವ್ ಇಲ್ ದೊಡ್ ಡ್ಡು
ಹ್ಮ
ಹ್ಮ್ ತೆಲಿ ಮ್ಯಾಗ ಬಳ್ತವ್ ಸಿದಾ.
ಹ್ಮ ತಲಿಮ್ಯಾಲ್ ಬಿತ್ಅಂದ್ರ ಮತ್ತೆ ಏನಾರಾದ್ರ ಹೆಂಗ್
ಇಷ್ ಇಷ್ಟು ದೊಡ್ ದೊಡ್ಡು ಅದ ಕೈ ಅಷ್ಟು ದೊಡ್ಡು.
ಹಾ ಇರ್ಲ ಇರ್ಲ ಅಲ್ಲೇ ಇರ್ಲವು
ದಡ್ದು ಬೆಳಿಯಾಕ್
ಇದು ಕಾಲೇಜಿಗೆ ಹೋದ್ ಕಾಲೇಜಿಗೆ ಹೋಗಿದಲ್ಲ ಏನ್ ಆತ
ಬೆಳಿಗ್ಗೆ ಒಂಬತ್ತು ಗಂಟೆಗ್ ಹೊದ್ನ ಹತ್ ಹತ್ದಿನ. ಹತ್ಗಂಟಿಂಗ್ಅಂದ್ರ ಏನೂ ಒಂದ್ ಎರಡ್ ಕ್ಲಾಸ್ ತಗೊಂಡ್ರು
ಹ್ಮ್ ಯಾವ್ ಸಬ್ಜೆಕ್ಟ್.
ಏನ್ ಕ್ಲಾಸ್ ಅಂದ್ರೆ ಸುಮ್ಮ್ ಪ್ರಾಕ್ಟಿಕಲ್ ಹೇಳಿದ್ರೆ
ಹ್ಮ್ ಜನ್ರಾಲ್ ಟ್ರೈನ್
ಜನ್ರಲ್ಲೆ ಇದ್ರು
ಹ್ಮ್ ಮತ್ತ್ ಹೊಸ್ದಾಗಿ ಯಾರಾರ ಪರ್ಚಯ ಆದ್ರನು
ಹಾ ಪರ್ಚಯ ಆಗ್ಯರ.
ನೀ ನೋಡಿ ಎಲ್ಲ ಅಲ್ಲಾ ನೀನ್ ನೋಡಿ ಹುಡ್ಗ್ರು ಸಾವ್ಕಾರ ಆಗಾರಂತ
ಹ್ಮ್
ಕಲೆತರ ಅದಲ್ಲಾ ಬಿಟ್ರಂತೆ
ತಂತವು
ಕಾಲೇಜಲ್ಲ
ಇಲ್ಲ
ಹ್ಮ್ ಅದೇನ್ ಕನ್ಟ್ರಕ್ಷನ್ ನಡ್ಸ ಕುಂತಾರ ಅವ್ ರೂಮಿನವ ಹೊಸ ಬೆಂಚ್ ಗಿಂಚ್ ಬರ್ತಾವಂತ ನಾಳೆ ಎಲ್ಲಾ ಮಂಡೇ ಹೋಗ್ಬೇಕು.
ನಾವು ಮಂಡೆ ಬರ್ಬೇಕಂದ್ರ ಪ್ಲಾನ್ ಆಕೆ ರಿ
ಹ್ಮ್
ಇನ್ನ ಏನದಿಯ ಇನ್ನ ಗೊತ್ತಿಲ್ಲ ಏನ್ ಆಕೆತಿ ಏನಿಲ್ಲ ಗೊತ್ತಿಲ್ಲ ಇನ
ಹ್ಮ್ ಬರ್ರಿ ಬರ್ರಿ ಸೋಮವಾರ ಕಾಲೇಜ್ಗ.
ಡ್ರೆಸ್ ಇಲ್ಲೂ ಬರಕ್ ಕಾಲೇಜಿಗೆ.
ಎರಡ್ಡ್ರಸ್ ಎಲ್ಹೋದ್ವು
ಪ್ಯಾಂಟ್ ಐತಿ ಕಾಲೇಜ್ ಡ್ರೆಸ್ ಎಲ್ಲ ಕಲರ್ ಡ್ರೆಸ್ ಹಾಕಬೇಕು ಹಲೋ ಮತ್ತಿಗ್ ತಗೊಬೇಕ್ ನೋಡ್ ಹೊಸ ದ್ - -
ಕಲರ್ ಡ್ರೆಸ್ಸ
ಹೂ. ...
ಮಂತ್ ಎಂಡ್ ಅಲ್ಲೋ? ..
ಅದು, ಏನೋ, ಬೇಗ, ತಿನ್ನು ಅಂತ ಹೇಳ್ಬೇಕು? ..
ಹ, ಒಮ್ಮಟಿ, ತಗೊಂಡ್ರೆ ಆಗೋಯ್ತು ನೋಡಪ್ಪ? ..
ಹ್ಮ, ರೊಕ್ಕನ್ನು, ಕಮ್ಮಿ, ಆಗಾಗೈತಿ! ...
ಹ್ಮ್. ....
ನೋಡುಬೇಕು, ಏನಿಕೈತಿ? ...
ಹ್ಮ್. ... ಕಾಲೇಜು, ಹೋಗುತ್ತಿದ್ದಿ, ಇಲ್ಲ, ಎಲ್ಲಿ. .. ಎಲ್ಲಿ, ಮನ್ಯಾಗ! .. ಇಲ್ಲ, ಮನೆಗ, ಇಟ್ಟೋಗಿದ್ದೆ! ..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
ಹ್ಮ್. ...
ವಿಶಾಲ, ಮಾರ್ಟಿನವರು? .. ವಿಶಲ್, ಮಾರ್ಟಿಗೆ, ಹೋಗ್ಬೇಕು ಅನ್ಕೊಂಡೆನು? ..
ಹ್ಮ್. ....
ಅಲ್ಲಿ ಸುಮಾರ್ ಸಿಕ್ತಾ? .
ಹ್ಮ್ಮ್, ಚಲೋ, ಸಿಕ್ತಾವ! ಅಲ್ಲಿ, ಬಟ್ಟೆ? ..
ಹ್ಮ್, ಅಲ್ಲೇ, ಹೋಗಂ, ತಡಿ, ಮತ್ತೆ? .... ಹ್ಮ್ಮ್, ಬಿಸಿನೆಸ್ ಕೊಡಬೇಕು, ಹೂ ... ತಗೋಬೇಕು, ಊಟನ್ನಾ? ....
ಹ್ಮ್. ...
ಚಕ್ಲಿ, ಅವೆಲ್ಲ, ಇಲ್ಲೆ ತಗೊಂಡ್ಬಿಡು? ..
ಹ್ಮ್, ಹೀರೋ, ಮತ್ತು, ನಿನ್ನ ಒಂದು, ತಿಂಗಳಾಯತೋ? ...
ಹೇಳಿಯ, ಪೆಡಿಪೇಸ್ಟು, ... ಏನಾಯ್ತು, ನೂರು! ...
ಹ್ಮ್, ಮತ್ತ, ಐವತ್ತು, ಹಂದಿ, ತಾಕೊಂಡುಬಿಡು ...
ಬೇಕಾದ್ರ, ಲೇಟ್ ಆಯ್ತು ನಮ್ಮ ತಕೊಂಡು ನೋಡು, ಲೇಟ್ ಆಯತ! ... ತಗೊಂಡ್ರುನು, ಅದೇ ಇದೇ ಮೇಾಲ ಆದ್ರೂನೂ ತಗೊಂಡ್ರೂನು, ನಡತದೆ? ..
ಅದು, ನಾಡಿತಾತೀಯತೇ? ...
ಹ್ಮ್. ..
ಎಲ್ಲ, ಅವನ ಕಂಡ್ರೆ, ನಡ್ತೇತಿ? ..
ಅಲ್ಲಿ ಚೆನ್ನಾಗಿ, ಸಿಗ್ತದೆ ಅಲ್ಲಿ, ಹೋಗು. ..
ಹೂ, ಹೇಳೋ? ....
ಹ್ಮ, ಶಿವಾಜಿ ಸರ್ಕಲ್ ನೋಡಿ. ...
ಹ್ಮ್, ಹ್ಮ್, ನೋಡನ. ..
ಅಲ್ಲೇ, ಒಂದ್, ಕಮಲ್ದ ಸ್ವೀಟ್ ಐತೆ ಫ್ರೆಶ್ ಇರ್ತದ. .. ಫ್ರೆಶ್, ಇಸಿಕೊಅದು! ..
ಪ್ರೆಶ್, ಇರ್ತವೇನ? ..
ಚೆನ್ನಾಗಿರ್ತಾವ, ಟೇಸ್ಟ್, ಬರ್ತಾವ ಮತ್ತ! ... ..
ಮತ್ತಾ? ...
ಮತ್ತೆ ಏನಾಯಿತಿ? ...
ಹುಂ. ..
ಯಾವಾಗ ಇವಾಗ, ಡ್ರಾ ಚೇಂಜ್ ಆಗಿದೆ ಬೋನಸ್? ..
ನಿನ್ನು ಬಿಟ್ರಾ, ಒಂದು ಗಂಟೆ? ..
ವರ್ಕ್ ಗಿರ್ಕು ಏನಾರ ಕೊಟ್ಟರೇನ? ..
ಹಾ, ಅದೇ, ಏನ, ವರ್ಕ್, ಕೊಟ್ಟವರೇ, ಸೋಮವಾರದಿಂದ ಚಲೋ ಕಾಲೇಜ್? ..
ಹೌದಲ್ವಾ, ಹ್ಮ್ಮ್. .. ಹ್ಮ್. .
ಗಾರ್ಡನಾ ಹಂಗ ಅಕರ್ಷ
ಹೂ
ಮತ್ತ
ಮತ್ತ ಯಾರ ಮೇಡಮ್ ಹೊಸ್ತ
ಹಾ ಯಾರೋ ಒಬ್ರು ಮೇಡಮ್ ಏನ್ ಬಂದಿದಿದ್ದಿಲ್ಲ ಯಾರ ಒಬ್ರು ಸರ್ ಹೊಸ ಆಗರಾರ ಇಂಗ್ಲೀಷ್ ಸರ್ ಬಂದಾರ ನಿಮ್ಗೆ ಇರಲ ಅವ್ರು ಇಲ್ಲ
ಅಲ್ಲಾ ಸಾವಾಗ ಚೇಂಜ್ ಆದರು ಅವ್ರು ಮತ್ತೆ
ಹೌದ ಹ ಯಾವ ಮಾಸ್ತಿ ಸ್ಕೂಲಿಗೆ ಹೋಗ್ತಾರಂತ ಸರ್ ರು
ಹೌದು
ಹಾ ಇಲ್ಲಿ ಬಂದ್ ಒಕ್ಕಾರ
ಹಂಗತ್ತ ಆದ್ರ ನಮ್ಮ ನಮ್ಮ ನಿವೇದ ಮ ಸ್ಕೂಲ್ ಸರ್ ಬಂದ್ರ ಹಂಗಪ್ಪ ನೀವು ಪ ಜಿತ್ ಅ
ಆ ತರ ಬೇಡ ಈ ಅವನ್ ಎಲ್ ಕರ್ಸ್ತ ಅವನ್ ದಾಗಿದ್ದಂಗ ಕಾಲೇಜ ನಡಂಗ ಇಲ್ವಾ ನಿಮ್ಸರ್ ಬಂದ್ರ
ಹೂ
ಬೇ ನಾಲೇಜ್ ಬೇಕು ಸ್ಕೂಲ್ಗೆ ಬೇರೆ ನಾಲೆಜ್ ಅದೇ್ ಬುಕ್ ನಡ ಸ್ಕೂಲ್ಾಗ ಇಲ್ಲಿ
ಹೂ
ಹಂಗರಲ್ಲಪ್ಪಾ ನೀವು ಹೇಳ್ನಿ ಅ ನೀ ಸ್ಕೂಲ್ದಾಗ ಹೊಡಿಬಹುದು ಕಾಲೇಜಿಗೆ ಯಾರು ಹೊಡ್ಯಂಗಿಲ್ಲ
ಅಲ್ಲ ಒಡೆಯದು ಬ್ಯಾಡ ಅವರ ಬಂದು ಸ್ವಲ್ಪ ಚೆನ್ನಾಗಿ
ಅಯ್ಯೋ ಇವ್ರು ಅವ್ರಕೂ ಮಸ್ತ್ ಹೇಳ್ತಾರ ಅವ್ರು ಕು ಮಸ್ತ್ ಹೇಳ್ತಾರಾ ನಾಗರಾಜ ಇವ್ರು ಅಷ್ಟ ಚೆನ್ನಾಗ ಹೇಳ್ತಾರಾ ಕರ್ಕೊತಾ ನೀಟಾಗ ಅರ್ಥ ಮಾಡಸ್ ತ ಜೋಗಕ್ ಮಾಡೋಕಂಡ ಜೋಗ ಮಾಡ್ತಾರ ಎಲ್ಲಾ ಮಾಡ್ತಾರ
ನಡಕ್ ಸ್ವಲ್ಪ ಜೋಕ್ ಒಂದ್ ಕಾಮಿಡಿ ಇದ್ರೆ ಅನ್ನ ಇಂಟ್ರೆಸ್ಟ್ ಬರ್ತೈತಿ ನಮಗ ಅದ ಉದ್ಯಕ್ಕ ಹೇಳ್ಕಂತ ಹೋದ್ರೆ ಏನ್ ಅರ್ಥ
ಈ ಉದಕೆಲಾ ಕೇಳಂಗಿಲ್ಲ ಕನ್ನಡದಾಗ ಇಂಗ್ಲೀಷ್್ದಾಗ ಎಲ್ಲಾ ನೀಟಾಗಿಿ ಅರ್ಥ ಮಾಡಿ ಸಿ ನಕ್ಲಿ ಮಾಡಿ ಕ್ವೆಶ್ಚನ್ ಕೇಳಿ ಎಲ್ಲಾ ಮಾಡ್ತಾ ನೀಟಾಗಿಿ
ಹೂ ಆತರ ಮಾಡಿದ್ರೆ ಅರ್ಥ ಆಗ್ತೈತಿ ಹೂ ಹೂ ಮತ್ತೆ ಮದುವೆ ಆಗಿ ಆಗ್ತದೆ ಇಷ್ಟ ಆಗತ ಅಂತ
ನಾಳೆ ಇದಕ್ ಹೋಗ್ಬೇಕ್ ನಾವು ರಿಷಬ್ ಸನ್ ಈಗ್ ಮದುವೆ ಬೆಳಗ್ಗೆ ಎಂಟು ಗಂಟೆ ಆರು ಗಂಟೆ ಸುಮಾರು ಹೋಗಬೇಕು ಆರ್ ಗಂಟ ನಾಳೆ ಕಾಲೇಜ್ ಇ ನಾಲ್ ಕಾಲೇಜ್ರದ ನಾನಾ ರಜಾ ಹಾಕ್ಬೇಕಂತಿದ್ದೆ ಅವ್ರ ರಜಾ ಕೊಟ್ಟ
ಹಾ ಪ್ರಿನ್ಸಿಪಲ್ ಬಂದಿದೀ್ರಾ ಏನಾರು ಹೇಳಿದ್ರ
ಕಾರ್ಸಿಡ್ಲು
ಹ ಏನಂತ ಹೇಳಿದರ
ಬರ್ರಿ ಪವನ್ ಸರ್ ನಾಳೆ ಕಾಲೇಜ್ ಇಲ್ಲ ಬರ್ಬೇಡಿ ಅಂದ್ರೆ
ಓ ಅವ್ವ ಅಬ್ಬಾ ಅಬ್ಬಾ ಮರ್ಯಾದಿ ಇಲ್ಲ ಅಂತ ನಮಗ ಯಾಕಂದ್ರೆ ನೀವು ಗೊತ್ತಲ್ಲ ಲೆವಲ್ ಲೆವೆಲ್
ಹ ಲೇವೇವ ಲೇವ ನಾವ್ದ
ಹೂ
ಹರಿಪ್ಪ
ನಾನ್ ಅನ್ಕೊಂಡೆ ಲೆವೆಲ್ ಮಂದಿ ನೀವೆಲ್ಲ
ಹಾ್
ಆ ನಮಗು ಹೆಂಗ ಸ್ವಲ್ಪ ಹೇಳ
ಏನಿಲ್ಲ ಓ ಪ ಕ ನೀ ಹತ್ತೂ ಸಾವಿರ ಕೊಟ್ಟು ಬಿಡು ಅಕಿಗೆ ಬಾ ನಿನ್ನ
ಹತ್ ಸಾವಿರ ಅಾ ಇಯ ಹಂಗ ಆಯತಾಗ ನಮಗೂ ಫಸ್ಟ್ಿಗೆ ಕೊಟ್ಟಾಬ ಬಿಡುದಿಲ್ಲ. ಪಪ್ಪ ಅವರು ಬಂದಿ ಹಂಗ. ಸಬ್ಯಸ ಉಟಾಗತಲ್ಲ ಹಂಗತ್ತ ಹೌದು.
ಡಿಸ್ಕೌಂಟ್ ನಮ್ದ ಡಿಸ್ಕೌಂಟ್ ಪಲ್ಟೈ.
ಹ ಸಾವಕಾರಪ್ಪ ರೊಕ್ಕ ನಡತತಿ.
ಕನಡಲ್ಲ ಹಾಪ್ಪಾ ಉಟ ಹೋದ್ನಾ.
ಹ್ಮ್.
ಯಾವಾಗಾಗದಾ
ಜುಲೈ ಒನ್ ಒಂದೊಂದೇ ಒಂದನೇ ತಾರೀಕು.
ನನ ತಾರಕ ಎಂಗ ಹದಮ.
ಅಂಂತರಿಕ್ಕೆ ಮಲೆ.
ಅತ್ರಿ ನ. ಾರಕ್ಕ ನೀನು ಅವದಪ್ಪ ಅಂತ ಕೇಲೆ ಹ ಟ್ರೈನ್ ಇಲ್.
ಹಾ ಆಂತರಿಕನಲ ಬೆಲಗ
ಬೆಳಗಾವ ಅಲ್ಲಿ ಏನ್ ಮಾಡ ಬೆಳಗಾವಿ ಒಳಗ ಅಲ್ಲಿ ಏನ್ ಮಾಡ್ತಾರ.
ಎಲೆಕ್ಟ್ರಿಕಲ್ ಕರೆಂಟ್ ಹೋಗತಾ ಅದ ನೀ. ಮ ಅದಕ್ಕ ತಯಾರು ಮಾಡ್ತಂಗ ಕರೆಂಟ್ ಅದು.
ಹಾ.
ಹ್ಮ್.
ಅದೆಲ್ಲಾ ಮಾಡ್ತಾನ.
ಹ್ಮ.
ಊಟಿದ್ದೆಲ್ಲ ಅವ್ರತೇನಾ.
ಊಟ ಬೆಲ್ಲ ಅವ್ರ್ದೇ.
ರೂಮು ಅವ್ರ್ದೆ.
ಹಾ ಮತ್ತೆ
ಮತ್ತೆೋಗಬೇಕ.
ಮತ್ತ ಏನ್ ಅವರು ಅವ್ರದ್ದು ಬಟ್ಟಿ. ತಾರ ಏ ನೀ ವಿತ್ತು ನ ಇಲ್ಲಾನ. ಬಟ್ಟಿ ನೀವು ಕದ್ರ ಅಡ್ಗೆ ತಂಬ್ದೇನಾ.
ೇನ್ ಹಾಸ್ಟೆಲಿಗನಾ ಏನ್ ಕೆಲ್ಸಿಕ. ಮತ್ತೆ ಬಟ್ಟೆ ಗೀಟ ಎಲ್ಲ ಅವ್ರ್ದ ಅಂತ ಹೇಳಿದಲ್ಲ.
ಕ ಒ ಕಡೆ ಹೇಳ್ತಾವ ಪ್ರೆಷರ್ ಮ ವಾಷಿಂಗ್ ಮಿಷಿನ್ ಗಳು ಎಲ್ಲ ಕೊಡ್ತಾರೆ. ಇಲ್ಲ ವಾಷಿಂಗ್ ಮಿಷಿನ್ ಕೊಡ್ತಾರ ನನ್ ಗತ್ತಿಲ್ಲ ಅದೆಲ್ಲ. ಹ.
ಅವು ಇರಂಗಲ್ಲ ಅವು ಹಷ್ಟಟಲ್ಲ.
ಯಾಗಲ್ಲಾ ಇರ್ತಾವೋ ನೀನ್ ಗೊತ್ತಿಲ್ಲ ಅಂದಿಲ್ಲಾನ. ನಮ್ ಕಡೆ ಎಲ್ಲ ಆಯತಯ್. ಆಯ್ತಾಯ್ತು ನಿಿನಗೆಚ್ಚಿತ್ನಾರ ಆಯ್ತಾ.
ಹ್ಮ.
ಹಾ ಓಕೆ ಬಾಯ್.